ಹಲೋ
ಯಾರ ಸಿಸ್ಟೆರ್ ಹ್ಮ ಹ್ಮ ಹಲೋ ಸಿಸ್ಟೆರ್ ಊಟ ಏನ ಮಾಡ್ಬೇಕ್ರೀ ನಿಮ್ದ್ರೀ
ನೀ ಎಷ್ಟು ಲೇಟ್ ಆಗಿದೀನ
ಹಾ ರೀ
ಎಷ್ಟ್ ಲೇಟ್ ಆಗ್ಯಿದೆಲ್ಲ
ಹ ಹೌದ್ರಿ ಲೇಟ್ ಆಗಿದ್ರಿ
ಎ ಕಡೆ ಮಾಡಕತ್ತೆ ದೇವತೆ
ಫಸ್ಟ್ ಏನ್. ಐ. ಸಿ ಮಾಡಕತಿನ್ರಿ
ನೀನು ಅಂಕಿತಾ
ಹ್ ಹ್ ಹೂ
ಹ ನೆನ್ನೆ ಯಾರು ದೀಪಾಗ ಇಕಿ ಅಂಕಿತಾಗ ಒಂದೇ ಕಡೆ ಬಿಟ್ರಂತೆ ಡ್ಯೂಟಿ ಮಾಡಕ ಅವರು ಇಬ್ರು ಒಂದ್ ಕಡೆ ಮಾಡ್ರಂತ
ಹೌದ್ರಿ ಮಧ್ಯಾಹ್ನದಾಗ ಹಂಗ ಅನಕೋತಿದ್ರಿ ಏನೊ ಡೋಸ್ ಮಾಡಿದ್ ಬಿಟ್ಟಾರ ಅಂತ ಅಕೊ ಸರಿ ಅದಕ್ಕೆ ಸರಿ ಈ ಕಡೆ ಒಂದ್ ವಂಟಿ ಬೇಕಗುತ್ತ ಅದಕ್ಕ ಶ್ರವಣಗ ಹೇಳಿದೀರ ನಾನು ಗಡೆ ಡ್ಯೂಟಿ ಮಾಡತೀವಿ ನೀ ಯಾ ಕಡೆ ಮಾಡಕತ್
ಇಷ್ಟು ಮುಂಜಾನೆ ಚಾರ್ಜ್ ಕೊಡಕ್ ಬಂದಿಲ್ಲ ಏನಿಲ್ಲ ಅಂತ ಬೈಯದೆ ಬೈಯದರು ಪೊಲೀಸರಿನು ಹೇಳ್ಯಾರ ಅವ್ರು
ಹ್ಮ್ ಹ್ಮ್
ಹ್ಮ್ ಇವರ್ನ ಹೆಂಗ್ ಬಿಡ್ತಾರೆ ಹೇಳು ಈ ಹುಡುಗಿರಿಗ್ ಎಷ್ಟು ಧೈರ್ಯ ಅಂತೀನಿ ನಮ್ಗೆ ಮಾಡಕ್ಕಾಗಲ್ಲ ಅಂತ ಹೇಳಲ್ಲ ನೋಡು ಅವರು.
ಹ್ಮ್
ಸೀನಿಯರ್ಸ ಕಳ್ಸ್ರೀ ಅಂತ ಹೇಳಿ ಸುಮ್ಮನೆ ಎಲ್ಲಾರ್ ಕೈ ಬೇಸ್ಕೋಬೇಕಿಲ್ಲ.
ಹ್ಮ್ ಏನ್ ಮಾಡಕತ್ತೀರಿ.
ಏನು ಇಲ್ಲ ಸುಮ್ಮ ಮಕ್ಕೊಂಡೆ ನಾನ್
ನಿಜ ತಕಂಡ್ರೀ ಅದು ಸರ್ ಅಂಗೆ ಬರೀತ್ತಾರು. ಏನ್ ಕೊಡಿಸಿದ್ರ್ ರೀ ನಿಮ್ಮ್ ಮಾಮಾರು
ನಾ ಕೊಡ್ತೀನಿ ಅವ್ರೇನ್ ಕೊಡೂಸ್ತಾರ.
ಹಾ ರೀ
ಅ ಏನ್ ಕೊಡ್ಸಿದ್ರ ಅವರ್
ಹ್ಮ್
ನಾನೇ ಕೊಡ್ಸಿದ್ದೆ ಬಸ್ ಒಂದ್ ಟೈಮ್ ಆಕ್ ಆಗ್ತಲ್ಲ ಪಟ ಪಟ ಮಾಡಿ ಬಂದೆ.
ಹ್ಮ್
ಚಲೋ ಅನಿಸ್ತು ಕೇಕ್ ಎಲ್ಲಾ ಡೆಕೋರೇಷನ್ ಕೇಕ್ ಅದು ಎಲ್ಲಾ ಸೇರಿ ನಾಕ್ನೂರು ರೂಪಾಯಿ ಅಂತ.
ಹ್ಮ್
ಹ್ಮ್
ಸಾಯಿವಂತ್ ಬರಿ ಸಾಯಿವ ಹಾ ಇಕ್ಕಿ ನೋಡ್ ಸಾಕ್ಲ ಗತಾಳ್ರಿ ಅಂಕಿತಾ ಹೇಳ ಕೂಡಗತ್ತನ್ರಿ ನಾನು.
ಹ್ಮ್ ದಿನ ಓದ್ದತ್ತಾಲ್ಲ ಅಕ್ಕಿ ಎಲ್ಲಾ ಓದ್ದತ್ತಾಳಿ ಈಗ ಅವ್ರ ಹೇಳ್ಕೊಡ್ತಾರ ಅಲ್ಲ.
ಕಲಿಸ್ಕೊಡ ಇಲ್ಲರೆ ಹಾಕಿಲ್ಲ. ಅಕ್ಷರಗಳ್ ಬೇರೆಯವರಿಗೆ ತಿಳಿಯಲಂತ್ರಿ ಅದಿಕ್ಕೆ ನನ್ನ್ ಅಕ್ಷರ ನನ್ ಅಕ್ಷರ ನಾನು ಬಿಡಿ ಬಿಡಿಸಿ ಬರ್ತೀನ್ ನೋಡ್ರಿ ನನ್ ಅಕ್ಷರ ಎಲ್ಲಾದರೂ ಕೇಳತೆ ನೋಡ್ರಿ
ಹ್ಮ್
ಅದಕ್ಕೆ ನೋಡ್ರಿ ಹಾಕ್ಲಕ್ಕತ್ತಾರೆ ಅದೇ ನೋಡಿ ಹಾಕವ ಅಂತ ಹೇಳ್ದೆ ರೀ.
ಶಾವಣ್ ಸರ್ ಆದಾರಂತಲ್ಲ ನೈಟ್ ಡ್ಯೂಟಿ.
ಹ್ಮ್
ಏನ ಅಂತ ನೋಡಿರ ನಾಳೆ ಯಾರಿಗೆ ಹೇಳ್ ನೈಟ್ ಡ್ಯೂಟಿ. ಸೌಮ್ಯ
ಯಾರಿಗ್ ಹೇಳೆನ್ ರೀ ಗೊತ್ತಿಲ್ಲ.
ಹ್ಮ ನಾಳೆ ಹೋತ್ತಿಯೆನ್ ಮತ್ತೆ ಮತ್ತೆ
ನೋಡ್ಬೇಕ್ರಿ ಇನ್ನ ಹೋದ್ರೆ ಹೋದ್ತನ್ರಿ ಇಲ್ಲಾಂದ್ರೆ ಇಲ್ಲ ನಾನ್ ಇನ್ನ ಇವ ಅದ್ರೆ ಬರಿ ಅದ್ದ ಕಡೆಬೇಕು. ಎ ಆತ ನುಂಗ ಚಿಂತಿಕಿದದ
ತಾಡಿ ಮತ್ತೆ ಅಡ್ಮಿಷನ್ ಬಂದವೇನಾ.
ಹಾ ಹರೀ.
ಮತ್ತೆ ಅಡ್ಮಿಷನ್ ಬಂದವ.
ಅದೇ ನೀವ್ ಅಡ್ಮಿಷನ್ ತಗೊಂಡಿದ್ರಲ್ರರಿ. ಯವ್ವ ಈಕಡೆ ಒಂದು ರೇಣುಕಾಂತ್ ಇತ್ ನೋಡ್ರಿ ರೇಣುಕಾಂತ ಇತ್ ನೋಡ್ರಿ. ಒಂಟಿ ಅಕಂದ್ರೆ ಸಪ್ಪೇಟ್ಟಟಟ್ ಹಾಕೊಂಡ್ರೀ.
ಹಾ
ಮತ್ತೆ ಆಮೇಲೆ. ಅದು ಅದು ಈ ಕಡೆ ಒಂಟೆ ಹಾಕಿರ ಮತ್ತೆ ಕಡೆ ಮತ್ತೆ ನಾನಾ ಹಕ್ ಬೇಬಿ ಅವ ಮತ್ತೆ ಆಕಡಿನ ಎಷ್ಟು ಮೂರ್ರುವಾರವರೆ ಆಕಡೆ
ಒಂದೇ ಖಾಲಿ ಇರ್ತಲ್ಲ.
ಎಡ್ ಖಾಲಿ ಅವ ಒಂದು ಇಕಡೆ ಒಂದ ಕಾಲದ ಅಕಡ ಒಂದ್ ಖಾಲಿ ಅದ. ಮೂರ್ ಖಾಲಿ ಅವನೇನಾ ಮೂರ ಹೊರಗಗೆಷ್ಟು. ಹೊರಗೆ ಒಂದು. ಮೂರು
ಯವ್ವ ಯವ್ವ. ತಿನೋರ ಏ ಉಮಾಶೇಶ್ರು ಅ ಕಡೆ ಈ ಕಡೆ ಅಡ್ರೆಸ್ ಎ ತಿರಗಾಡಿ ಏನು ಮಾಡಿಲ್ಲ ನೋಡು. ಇವರು ವಿಶಾಲ್ ಸಾರಗ್ ಹೇಳಿರಿಲ್ಲ ಡ್ಯೂಟಿಗ್ ಬರ್ಲಾ ಅಂತೇಳಿ.
ಹಾ ರೀ.
ಆಯ್ತು ಅಷ್ಟಿಗೆ ಬಿಡ್ಬೇಕಿಲ್ಲ ಮತ್ತೆ ಮುಂಬೈ ಸರ್ ಬಂದಾಗ ಅವ್ರಿಗೆ ಹೇಳತಾರ ಅಂತ. ಹಿಂಗ ನಮ್ಮ ಯಾವಾಗ ಏನತ್ರ ಗೊತ್ತಿಲ್ಲಾರಿ ನಾನನ್ ವಿಶಾಲ್ಸರ್ಗ್ ಹೇಳೇನಿ ಅಂತ ಹೇಳಂತ. ಆಯ್ತತ್ ಅವ್ರಿಗೆ ಹೇಳಿದ್ಮೇಲೆ ನನ್ಗ ಯಾ ಕೇಳಕತಿದ ಅಂತ ಸಿಡಕನೆೆ ಮಾಡಿ ಹಂಗ. ನಿಂದಲಾರದೆ ಹಂಗೆ ಒಳಗ ಹೋಗ್ಯಾರಂತ.
ಯಾರ್ ಇನ್ಚಾರ್ಜ್ ಅರ ಏನು ಗೊತ್ತಿಲ್ಲ ಯಾರಿಗಿ ಹೇಳಿದಿ ಮತ್ತ ಯಾಕ ನನಗ್ ಹೇಳತ್ತಿದಿ ಅಂದರಂತ.
ಯಾರ್.
ಆಯ್ತು ಒಂದ ದಮ್ಮ್ ಆಕೊತ ಕುಂತುಬಿಟ್ರು ಅವ್ರು ಒಳ್ಳಗ. ನಾನ್ ಮೇಲೆ ಅವನಿಗೆ ಕೇರ್. ಮಾಡ್ಲಿ ಕೇಳ ಎಷ್ಟರ ಒಂದಿರದ ಅವ್ರಿಗೆ ಹೇಳಾರ ಬಿಟ್ಬಿಡ್ಬೇಕ. ಸುಮ್ನೆ ಮತ್ತ ಯಾಕ್ ಕೇಳಕ್ ಹೋಗಬೇಕು.
ಹೌದ್ರೀ ಮತ್ತೆ ಈಗ ಒಬ್ರಿಗ್ ಹೇಳ್ಯಾರಂದ್ರ ಮತ್ತೆ ಸೇರ ಅವರು ಸಿಟ್ ಬರ್ಲನೆನ್ರಿ ಈಗ.
ಹ್ಮ್ ಇಲ್ಲ ಸುಮನೆ ವಿಶಾಲ್ ಸರ್ ಡ್ಯೂಟಿ ಆದಂತ ಗೊತ್ತಿತ್ತು. ಸುಮ್ ಬಿಟ್ಟು ಬಿಡ್ಬೇಕ ಇತು ಸುಮ್ ವಿಶಾಲ್ ಸರ್ ಡ್ಯಟಿ ಆದಂತ ಗೊತ್ತಿತ್ತು ಬಿಟ್ಟ ಬಿಡ್ಬೇಕಿಲ್ಲ.
ಹ್ಮ್ ಅಳಕತಿದ್ರುಅವ್ವಾ ಮುಂಜಾನೆ ಇಷ್ಟೋತ್ತನ
ಶಾಂತ್ಲ ಸರ್ ಹೋಗ್ಲಿ ಕಡೆ ಸ್ವಲ್ಪ ಶ್ಯಾಂತ್ಲ ಸರ ಕಡೆ. ಸ್ಟುಡಿಯೋಕ್ಕೂ ಆದ್ರೆ ಮಾಡಕ್ ಬಂದಾರ ಯಪ್ಪಾ ಯಾದಕ್ ತಪ್ಪು ಮಾಡನಾ. ಎಲ್ಲಾರ ಒಂದ್ ಮಧ್ಯಾಹ್ದಾಗ ಹೇಳ್ರೀ ಮತ್ತೆ ಹೋಗಿ ಬಂದಾರಿ ಟಂಪಸರ್ ಅಂದ್ರ. ಬಂದು ಮದ್ಯಾಹಾದ್ನ ಹೇಳ ಇನ್ನ ಎಷ್ಟ ಮಾಡಿಲ್ಲ ಅಂತ. ಅಂದ್ರ ಸರ್ ಇಲ್ಲಾರಿ ಇಟ್ಟೋಗ್ಯಾರ ಬರ್ತರೆ. ಇಲ್ಲ ಅವ್ರು ಬರೋದೇ ಮಧ್ಯಾಹ್ದಾಗ್ಲಿಂದ್ ಮಾಡಕ. ಇನ್ನಾದ್ರ್ ಮುಗಿಯಲಾಗ್ಯದ್ರಿ.
ಒಂದ ಎರಡ.
ಎರಡ ಇರ್ಬೇಕ್ರೀ. ಎರಡು. ಇರಬೇಕ್ರಿ. ನೋ ವಾಮಿಟಿಂಗ್ ಅಂತ ಬತ್ತ ಇಂಗೆ ಹಾರೀ.
ಊಟ ಅದಕ್ಕೆ ಮಾಡಾರದನೀಂತನ.
ಹಾ ರೀ ಒಬ್ಬಕನೇ ಊಟ ಹೋಗಲ್ಲಲ್ಲ ಅದಿಕ್ಕೇ.
ನೀನೇ ಹೋಗಿಕುಂದುರರ್ತೆನು.
ನಾನೇ ಎದ್ದು ಕೊಡ್ತನ್ರೀ ಯಾರನ್ ಇರ ಅಂಕಿತನ ಇಲ್ಲಾಂದ್ರ. ದೀಪಾನ ಇಬ್ಬರನ್ನ ಕರ್ಕೊಂಡ್ ಕೊಡ್ತ. ನಾನು ಒಂದೆ ನಾಳಿಗಿ ನಾಳಿಗಿ ಈ ಮು ಮುಂಬೈಸನ ಡ್ಯೂಟಿ ಇರ್ಬೇಕ್ರೀ ಒಂದು ಯು ಲೇಟ್ ಆಗೈತರಿ ಬಂದ್ರಂದ ಸೀಯದ. ಸರ್ ಏನ್ ಮಾಡ್ಬೇಕ್ರಿ ಸರ್ ಡಬಲ್ ಡೂಟಿ ಹೇಳ್ಯರಿ ಅಕ್ಕ ಮತ್ತೆ ನೈಟ್ ಎಲ್ಲ ಬೇಬಿಗಳು ಜಗೆಆರಿ ಮತ್ತ ಅದರಾಗ ಜೂನಿಯರ್. ಕರ್ಕೊಂಡ್ ಮತ್ ನೋಡ್ಬೇಕಲ್ರಿ ಸುಸ್ತ ಐತ್ರಿ ಮಕ್ಕಂತ ಹೇಳ್ ಬಿಡ್ತನಿ ಅಂದ್ರ ಹೌದ್ರಲ್ರಿ.
ಹ್ಮ್ ನಂಗೆ ಅನ್ನಿಸ್ಕೊಳೋಕ್ಕೆ ಹೋಗಬೇಡ ಅವರ ಸ್ವಲ್ಪ ಅಂಜಿಸಿ ಹೇಳ್ತಾರೆ. ಅಂಜಬಾರ್ದು ಹೇಳಿದ್ಮೇಲೆ ತಾವಗಪ್ಪಾತ್ತಾರ ಅವ್ರು.
ಹಾ ಹಂಗೆ ಮಾಡ್ತೇನ್ರೀ.
ನನ್ನನು ಇವತ್ತು ಅಂಗೆ ಅಂದ್ರರು ಏನ ನಿನ್ನೆನೆ ಹಚ್ಚಿದ್ರ ಮತ್ತೇನ ಐತ್ರಿ ನಿಮ್ದು ಅಂತೇಳಿ. ಅವರು ಅಡ್ಜಸ್ಟ್. ಆಗಲಗ ಇರ್ರಿ ನಿನ್ನೆ ಡಬಲ್ ಡ್ಯೂಟಿ ಎರಡ್ ದಿನ ಹೇಳಿದ್ರು ಮತ್ತ ಅವಲ್ಲಲ್ಲ ಅಂತಾರೆ ಅಂದೇ. ಮತ್ ಬೇರಾರ ಯಾರು ಇಲ್ಲೇನ ಅಂತ ಅಂದ್ರ ಇಲ್ಲರಿ ಯಾರು ವಲ್ ಅಂತ ಅಂದೆ. ಆಯ್ತು ಇವತ್ತು ನಾಳೆ ಒಂದೇ ದಿನ ನೋಡು ಅಂತ ಅಂದರು ಆಯ್ತು. ಹ್ಮ್ ಅವ್ರಿಗೆಏನ್ ತ್ರಾಸಸ್ ಆಗ್ತವೇ ಪೇಮೆಂಟ್ ನಮ್ದು ಎಲ್ಲ ನಮ್ದು ಒಂದೇ ದಿನ ಒಂದ. ಒಂದೇ ದಿನ ಮಾಡ್ತಾರೆ ಬರೀ. ಹ್ಮ ಯಾವ್ದದಾರ ಎರಡ್ ಮೂರ್ ದಿನ ಬೇಕಾದ ಏನ್ ಅಂದ್ರ ಅಂದ್ರ ಹಂಗೆ ಬಿಡ್ತ. ನಮ್ಮ ಪೇಮೆಂಟ್ ನಿಮ್ಗೆ ತ್ರಾಸ್ರೀ ಅಂತೀನೀ. ಒಂದೇ ದಿನ ಎರಡ್ ದಿನ ಒಂದ್ ದಿನ ಜಾಸ್ತಿ ಕೊಡಲ್ಲ ನೋಡು.
ಹುನ್ರಿ.
ಅಡ್ಜಸ್ಟ್ ಮಾಡ ನಾವು ಇರ್ತೀವಿ ಪೇಮೆಂಟ್ ಕಟ್ಟಾಕೊಂದು ನಮ್ದು.
ಹ್ಮ್ ಇವತ್ತ ಬಸವಣ್ಣನು ಬಂದಿದ್ದಾರ ಮ್ಯಾಗ ನನ್ಗೆ. ಆಯ್ತಾ ನನ್ ಕಾಲ್ ನೋಡೋದು ಆಗರಿ. ಕಾಲ್ ಕಾಲ್ ನೋಡಿ. ನಿಂಗಮ್ಮ ನಿನ್ ಬಾಳ ಅದೃಷ್ಟ ಅಯ್ತೆ
ಹ್ಮ್.
ಅಣ್ಣ ಅಣ್ಣ ಹೆಂಗಣ್ಣ. ಅಂದೇ ಅಣ್ಣ ನಿನ್ನ ಕಾಲು ಬೆಟ್ಟುಗಳು ನೋಡೇ ಅಂತ ಅಂತಾನೆ. ಅಣ್ಣ ಆ ನಿನ್ ದುಡಿದ್ರು ಅಂದ್ರ ನೀನ್ ಗಂಡ ದುಡ್ಲಿಕ ನೀ ನೀನ್ ದುಡ್ಡಿದು ಆಗ್ತೀಯಾ. ನೀನು ಇದು ಮಾಡ್ತೀನಿ ಅಂತ ಅಂದ್ರು. ಕರಿ ಬಸಣ್ಣ ಆಮೇಲೆ ಚಾ ಕುಡಿ ಹೋಗು ಹಂಗ ಹಂಗ ಜಗಿ ಕೇರ್ ಮಾಡಕಾತನ. ಮತ್ತೆ ನೀನ್ ನೆಕ್ಸ್ಟ್ ನೈಟ್ ಡ್ಯೂಟಿ ಆಕ್ತೀನೀ ಅನ್ನ ಕುತಂನ್ರೀ.
ಅದಕ್ಕೆ ಇ ಮಾಡಣವ ನ ಈ ಉಮಾಶಿ ಶ್ರೀ ಹೇಳ್ಯಾರಲ್ಲ ನಾ ವಿಶಲ್ ಸರ್. ಸರ್ ಹೇಳ್ಯಾರಲ್ಲಾ.
ಹು
ಯಾರಿಗಾರ ಅಡ್ಜಸ್ಟ್ ಮಾಡಿ ಕಳಸ ಅಂತಾನ ನೀನ ಹೇಳಿದ್ದಿಲ್ಲ ಶಿಫ್ಟ್ ಚೇಂಜ್ ಮಾಡ್ಬೇಡಂತ.
ಶಿಫ್ಟ್ ಚೇಂಜ್ ಮಾಡಬೆಡಾ ಅಂತ ಏನ ಅಂದಿಲಡ್ರಿ ಮತ್ತೆ ಅಂದ್ರ ತಮಾಷೆ ಮಾಡಾಕತಿದ್ರ ರಿ ನಾ ಸುಮ್ಮ ಆದೆ ಅಷ್ಟಕ್ಕೇ. ನಾ ಕೌನ್ಸಿಲಿಂಗ್ ಚಿಟ್ ಬರಕತ್ತಿದ್ರ ಅದು ವೆಂಟಿ ಸರ್ಪೆಂಟು ಹಾಕಿದ್ರೆ ಆಕಿ ಹಾಕ. ಕೂತಿದ್ರಲರಿ ಮತ್ತೆ ಸರ್ ಲೇಟ್ ಆಗಿತ್ತು ನಾಲ್ಕವರಿ ಅವಂಗ ಆತ್ರಿ ಐದ ಐದು ಗಂಟೆ ನಾಲ್ಕು. ಕೋರಿ ಐದು ಗಂಟೆ ಹಂಗಐತ್ರಿ. ಸರ್ ಐದ್ ವರ್ಷಕ್ಕೆ ಬರ್ತಾರ ಕಾಪಿ ಚಿಟ್ ಬರದ್ರ ಅಂದ್ರೆ ಅದು ಬರದಿಟ್ಟ ಅವ್ರ ಮೊನ್ನೆದೊಂದ. ಬೇಬಿ ಡೆತ್ತೈತಿ ನೋಡ್ರಿ ಆಬವ್ವಾ ಮಾನಮ್ಮರಿ. ಅವ್ರದೇನ ಬರ್ಸಕ್ ತಗೊಬಂದಿದ್ದ ಫೈಲ ಅಣ್ಣಾ ಅದು. ಬ ಬರ್ಯಾಕೂತಿದ್ದರೀ ಅವಾಗ ನಾನ ಇಲ್ಲೇ ನಿಂತು ಮತ್ತೆ ನಾನು ಆಕಡೆ ಆಡೆ. ಕುಡ್ಬೇಕಂದ್ರ ಕೌನ್ಸಿನ್ ಚೀಟ್ ಬರಿಬೇಕ ಈಗ ಬಸಣ್ಣ ನಿಂತಾನ ಹೆಂಗ ಮಾಡ್ಲ ಅಂತ ಒಸು ಫೈಲ್. ತಗೊಂಡು ಇಲ್ಲೇ ಟೇಬಲ್ ಮ್ಯಾಗನಿಂತು ಬರ್ದಾರಿ ಹು
ನೆಕ್ಸ್ಟ್ ನೈಟ್ ಡ್ಯೂಟಿಹಾಕತೇನಂದ್ರ ಏನ ಮಾಡಬೇಕ.
ಬ್ಯಾಡ ಅಣ್ಣಾ ಯಾಕ ಹಾಕ್ತಿಣ್ಣಾ ನಾವಲ್ಲಾ ಅಂತ ಅಂದಗೆಸ ಇಲ್ಲ ನಿಮ್ಮ ನೆಕ್ಸ್ಟ್ ನೈಟ್ ದೂಟಿನ ಆಗ್ತನಿ ಇಲ್ಲಾ. ಓ ಮನ್ಯವಾರ ಯಸ್ವರಾ ನಿನ್ ಡೆಟಾ ಮಾಡಿದಿ ಅಂದ್ರ. ಅಣ್ಣಾ ನಾನಏನ ಮಾಡ್ಲಿ ನೀನೇ ಮಾಡಂತೇಳಿ ಕೇಳಿದ್ನಲ್ಲ ಮುಂದಿನ ತಿಂಗಳ ಅಂಜದೆ ಅಂದಾಗ ಏನ್ ಮಾಡ್ತಾನ ಏನ್ ಬಿಡ್ತಾನ ಮತ್ತಿನ ಕರವಂದ್ರ ನಿಮ್ಮಗಿದಣ್ಣಾ ಉಮ್ಮಸ್ ಇಷ್ಟುಫಾಲ ಅಂತಂದೆ.
ಹು
ಏನ್ ಮಾಡತ್ತಾನೇನ ನನ್ನ ಮಾತಏನ ಸಿರಿಸ್ಆಗಿ ತೊತಾನೇನ ಅಣ್ಣಾ ಹೇಳು.
ಅದಕ್ಕೆ ಇರ್ಬೇಕ ನನಗ ಈಗ ಶ್ರಾವಣ ಒಟ್ಟ ಹಾಕಸ್ಕೊಲಾಕುಂತಾನ ನಿನಗ ಹಾಕೋಸ್ಕಂಕುಂತಾನ ಅವಾ ಸೌಮ್ಯ ಹೆಂಗು ಕೈ ಕೊಡ್ತಳಾ ನೈಟ್ ಡ್ಯೂಟಿ ಅನ್ ಗೊತ್ತ ತ್ತಗದ ಈಗ ಹೆಂಗಾರ ಮಾಡಿ ಹೆಂಗಾರ ಮಾಡಿ. ನನಗ ವೈಶುಣ್ಣಾಗ ಇಬ್ರಗು ಜೋಡಿ ಮಾಡತ್ತಾರ ತೊ ಅವರ
ಹು
ನಾವ ಹೊಡ್ಕ ಬಡ್ಕೊ ಮಾಡ್ಬೇಕಕ್ಕೆತಿ ರಾತ್ರಿಕ ಒಂದ ಮುಂಜಾನ ಬಂದ. ಯಾದರ ನಡಿತದ ಯಾರ ನಮ್ಮ ಮೂವಾರ ಇದ್ರ ನಡೀತದ. ಹು ಇಬ್ಬರಿದ್ರ ಏನ್ ಮಾಡ್ಬೇಕ ಹೇಳ.
ಹೈರಾನಾದ್ರ ಇನ್ನೊಂದ ಇನ್ನೋದಿಬ್ಬರ ಹುಡುಗ್ಯಾರ ಯಾರರ. ಜೂನಿಯರ್ ಯ್ಯಾಕ ತಗೊಬೇಕ್ರಿ ಇಲ್ಲಿ ಏನಿಸ್ದಾಗ ಆಗಲ್ರೀ ಜಗ್ಗಿ ಬೇಬಿದ್ದಾಗ. ಇಬ್ರು ಇಬ್ಬರುನು ಆಗಲ್ರಿ
ಹು ಇಬ್ಬರ ಇಬ್ಬರುನು ಆಗಲ್ಲ ಮತ್ತೆ ಇವ್ರ ಡ್ಯೂಟಿ ಡಾಕ್ಟರ್ ಅದು ಮಾಡಿಲ್ಲ ಇದು ಮಾಡಿಲ್ಲಾ.
ಹು ಸಿಸ್ಟ್ರಿ ನಮ್ಮ ಮಾಮ ಫೋನ್ ಹಚ್ಚಕೊತಾರೀ ನಾನು ಹಸ್ತೀನಿ ಅಂತ್ರಿ ಮತ್ತ.
ಸರಿ ಸರಿ ತೋರಿ
ಹು ಮಕ್ಕೊಂಡತ್ರ ಎದ್ದಿರ್ತ
ಎದ್ದೆಯಾಕ್ತಿಲ್ಲ ನೋಡ ಮತ್ತ ಇಲ್ಲ ಇಲ್ಲ ಇನ್ನು ಎಚ್ಚರ ಐತಿ.
ಸರಿ ತೋರಿ ಹಚ್ಚತೇನಂತ ತೋರಿ ಇಡ್ಲರಿ.
ಹಾ ಇಡ್ರಿ ಟಕ್ ಚಿಕ್